ಹ್ಮ್.
ಹಲೋ, ಹಲೋ, ಹೇಳ್ ಕಾಕ
ಹಾ ಇವತ್ತು ಯಾಟ್ಗೋಗಿದ್ದಲ್ಲಮ್ಮ ಏನೇನ್ ಮಾಡ್ದೇ ಅಲ್ಲಿ?
ಹುಡುರ್ನ ತೂಕ ಮಾಡ್ಕೊಂಡ್ ಹೋಗಕ್ ಬಂದಿದ್ನೋಡ್ ಕಾಕ ಆಟೆಯ.
ಹ್ಮ, ಫಷ್ಟ್ ಯಾರ್ ಮನೀಗ್ ಹೋಗಿದ್ದಮ್ಮ?
ಇವತ್ತ ಅದೆ ವನಿತ ಅನವ್ರ್ ಮನಿಗ್ ಹೋಗಿದ್ವಿ ಕಾಕ ತೂಕ ಹೈಟ ಚೆಕ್ ಮಾಡಕ ಹೋಗಿದ್ ನೋಡಲ್ಲಿ. ನೋಡಿ ನಾವ ನೀ ನೋಡ್ ಯಾರ ತೇನ್ ಕಾಕ?
ಆ ಮನೇಲ್ ಎಷ್ಟ್ ಜನ ಮಾಡ್ದಿ ತೂಕ ಹೈಟು ಎಲ್ಲ?
ಅಲ್ಲೇ ಒಬ್ರ್ ಮಾಡ್ಕೊ ಬಂದ್ನ್ಯ ತೂಕ ಚೆಕ್ ಮಾಡಕ್ ಹೋಗಿದ್ನ್ಯಾ ಮಾಡ್ಕಂಡು ಮತ್ತೆ ತಾಯರಂಗ್ ಗುಟ ಮಾತಾಡಿ ಆ ಮಗ್ ಒಂದು ಅಪೌಷ್ಟಿಕತೆ ಕಮ್ಮಿ ಇತ್ತಾ ಇಲ್ಲ ಅಂತಂದ್ ಹೇಳಿ ಮತ್ ಮತ್ತೆ ತಾಯಂದಿರ್ಗೆ ಕುಂದ್ರ್ಸಿ ಮಗುನ್ ಹ್ಯಾಗ್ ನೋಡ್ಕೋಬೇಕು ಯಾವತರ ಇಲ್ಲ, ಹಾ ಮಗುನ್ ಹೆಂಗ್ ಬೆಳೆಸ್ಬೇಕು ಅ ಮತ್ತೆ ಹೆಂಗ್ ಓದಸ್ಬೇಕು ಅಂತಂದು ಪು ಏನೇನು ಉಣಸ್ಬೇಕು ಇಂತವೆಲ್ಲಾ ಮಕ್ಕಳಿಗ್ ಹೇಳ್ಕೊಟ್ಟು ಬರಾಕ್ ಹೋಗಿದ್ ನೋಡಪ್ಪಾ.
ಆ ಮನೆ ಜನಸಂಖ್ಯೆ ಎಷ್ಟ್ ಮಂದಿ ಇದ್ರು?
ಜನಸಂಖ್ಯೆ ಅರವತ್ ಆರ್ ಜನ ಇದ್ರ, ಅದ್ರಾಗ ಒಂದ್ ಮಗು ವೀಕ್ ಇತ್ತ ಅದ್ಕ ಆ ಮನೀಗ ಹೋಗಿ ಮತ್ತೆ ತೂಕ ಮಾಡಿ ಐಟ್ ಚೆಕ್ ಮಾಡಿ ಬಂದೆ.
ಮತ್ತೆ ನೆಷ್ಟಸ್ಟ್ ಮನೆಗೆ ಯ- ಮನಿಗೋಗಿದೆ.
ನೆಸ್ಟ್ ಋತ್ವಿಕ್ ಅನ್ನಾರ್ ಮನಗ್ ಹೋಗಿದೆ ಅವಡ್ಗನ ವೀಕ್ ಇತ್ತ ಮತ್ತ ಅಪ್ ಪೌಷ್ಟಿಕತೆೆಯ ಬಗ್ಗೆ ಹೇಳಿ. ಹಡುಗನ್ನು ತೂಕ ಮಾಡ್ಕೊಂಡ್ ಮತ್ತೆ ಅವ್ರ ಮನಾಗೆಲ್ಲಾ ಊಟ ಊಟ ಕರ್ದಿದ್ರ ಅವರು ಊಟ ಮಾಡಿ ಚಾ ಕುಡ್ದು ಮತ್ತೆ ಊರ್ಗ್ ಬಂದ್ವಿ. ಹೌದ
ಆ ಮನೆ ಜನಸಂಖ್ಯೆ ಅಷ್ಟ ಎಷ್ಟ್ ಜನ ಇದ್ರು.
ಅವ್ರ ಒಂದ್ ಹದ್ನೈದು ಜನ ಇದ್ರ.
ಹೌದಾ. ಅವ್ರ ಹದ್ನೈದು ಜನನು. ತೂಕ ಮಾಡ್ದ
ಹಡ್ರ ನಷ್ಟತ್ ಮಾಡ್ಕಬಕ್ ಕಾಕಾ ತದುಕಾನ ಹ ಪೌಷ್ಟಿಕತೆ ಒಡರು ಕಮ್ಮಿ ಇರ್ತ ಇತವಲ್ಲ ಆರು ವರ್ಷದೊಳಗ. ಅವ್ರ ನಷ್ಟ ತೂಕಾ ಮಾಡ್ತಾರೆ ಮಾಡ್ಕಂಡ್ ಬರ್ಬಕ್ -
ಹೌದಾ ಮತ್ತೆಷ್ಟ. ಷ್ಟು ಮನಿ
ಅಷ್ಟ ಅಕ್ಷತಾರ್ ಮನಿ ಅಂತ ಇತ್ತ ಅಲ್ಲ ಅಲ್ಲೇ ಆರು ಮನ ಹೋಗ್ದು.
ಹ್ಮ್.
ಕಟ್ ಕಟ್ ಆತನ ಇದ್ ಅಲೋ ಅಕ್ಷತರಮನೆಗೆ ಹೋದು ಕಾಕಾ. ಹ ಅವ್ರ ಮನಗ ಹೋಗಿ ಮತ್ತೆ ಅವಡ್ಗಿನ್ನು ತೂಕ ಮಾಡ್ಕಂಡ್. ಬಂದ್ವಿ ಅವರು ಊ ಟುಕ್ ಕರ್ದಿದ್ರಾ ಮತ್ತೆ ಅಲ್ಲೇ ಉಂಡ್ ಬಂದೀನ್ರೀ ಬ್ಯಾಡ ಅಂತಂದ ಹೇಳಿ ಜ್ಯೂಸ್ ಕೊಟರು ಜ್ಯೂಸ್ ಕುಡ್ದ ಅಲ್ಲೊಂದ ದೇವಸ್ಥಾನ ಎತ್ತಕ್ಕು ಕುತ್ಕಂಡ ಮತ್ತೆ ದೇವ್ರ ದರ್ಶನ ಮಾಡ್ಕೊಂಡ್ ಬಂದಿನ ನೋಡು
ಹೌದಾ
ಅವ್ರ ಮನೆ ಮುಂದ್ ಉವು ಜಗ್ಗ ಬಿಟ್ಟಿದ್ವ ಊವ ಹರ್ ಅಕ್ಕಂಡ ಅವರ ಒಂದ್ ಹದ್ನೈ ಜ ಅವ್ರೊಂದ್ ಹದ್ನಾರು ಜನ ಇದ್ರಿ ಹಂಗತ್ತ ಹದ್ನಾಕ ಹದ್ನೈದು ಜನ ಇದ್ರ ಮನಾಗ ಹಾ ಅದೆಷ್ಟೆ ಜನ ಬರ್ಕಂಡು ಮತ್ತೆ ಮಗುನ್ ತೂಕ ಮಾಡ್ಕಂಡು ಚೆಕ್ ಮಾಡ್ಕ್ಯಂಡು ಬಂದ್
ಒಟ್ ಆತರ ಎಷ್ಟ ಎಷ್ಟ್ ಮನಿ ಚೆಕ್ ಮಾಡಿದ್ಯ ಅಲ್ಲಿ?
ಅಲ್ಲೊಂದ್ ಅ ಹತ್ ಜನ ಹದ್ನೈದ್ ಜನ ಆಕ್ಕಾರ್ ಮಕ್ಳ್ ಚೆಕ್ ಮಾಡ್ಕಂಡು
ಹ್ಮ್.
ಬನ್ನಿ ನೋಡಿ
ಒಟ್ ಎಷ್ಟ್ ಮನೀಗ್ ಹೋಗಿದ್ದಿ ಇವತ್ತ?
ಐವತ್ ಒಂದ್ ಹತ್ ಜನ ಹತ್ ಮನೇಗ್ ಹೋಗಿದ್ದೆ.
ಹತ್ ಮನಿ ಎಲ್ಲಾ ಇದ್ ಮ್ಯಾಡ್ಕ್ಯಂಬಂದ್ ಏನ?
ಅಷ್ಟು ಮಕ್ಕಳ್ನ್ ನೋಡ್ಕ್ಯಂಡು ಬಂದೆ.
ಹಾ.
ಬೆಳಗ್ಗೆ ಒಂದ್ ಒಂಬತ್ ಗಂಟ್ಯಾಕ್ ಹೋಗಿದ್ ದೇ
ಹಾ.
ಅಳ್ಳೋ ಪೀಸೋ ಒಂದ್ ಎರಡೂವರೆಗ್ ಬಂದೆ.
ಹೌದಾ? ಎರಡೂವರಿಗ್ಯಾ, ಮತ್ ಎಲ್ಲಿಗ್ ಹೋದೆ?
ಕೊಪ್ಳಕ್ ಹೋಗಿದ್ವಿ ಕೊಪ್ಳಕ್ ಹೋಗಿ ಟ್ಯೂಷನ್ ಅಲ್ಲಿ ಲಕ್ಷ್ಮಿ ಆ ಸರಸ್ವತಿ ಫೋಟೋ ತರದಿತ್ತ ಅದ್ಕ ಮತ್ ಕೊಪ್ಳಕ್ ಹೋಗಿ ಸರಸ್ವತಿ ಫೋಟೋ ತಗಂಡ ಐದ್ ಗಂಟೆಗ್ ಕಾ ಮನೀಗ್ ಬಂದ್ ನೋಡ್. ಮತ್ ಬಂದ ಫೋಟೋ ತಗೊಂಡೋಗಿ ಪೂಜೆ ಮಾಡಿ ಸರಸ್ವತಿ ಸ್ಲೋಕ ಹೇಳಿ
ಹ್ಮು.
ಮತ್ತೆ ಆರ್ತಿ ಎಲ್ಲ ಮಾಡಿ ಮತ್ ಫೋಟೋ ಹಾಕಿ ಟ್ಯೂಷನ್ ಒಳಗ ಬಂದ್ವಿ. ಎಲ್ಲಾ ಮಕ್ಕಳು ಕರ್ಕಂಡು ನಮ್ ತಮ್ಮನ್ ಬರ್ತಡೆ ಇತ್ತ
ಹ್ಮು.
ಅದಕ್ಕ ಇಲ್ಲಿ ಮನೀಗ ಬರ್ತಡೇ ಆ ಮಾಡಕ ಮಕ್ಕಳ್ನೆಲ್ಲ ಕರ್ಕೊಂಡ್ ಬಂದಿದ್ವಿ ಬರ್ತ್ ತಡೇ ಮಾಡದ್ವಿ. ಬಲೂನೆಲ್ಲಾ ಕಟ್ಟಿ ಮತ್ತೆ ಎರಡ್ ಕೆಜಿ ಕೇಕ್ ತಗೊಂಬಂದಿದ್ವಿ
ಹ್ಮ್.
ಬ ಬರ್ತಡೇ ಮಾಡಿ ಸಿಹಿ ಮಾಡಿದ್ವಿ, ಊಟ ಎಲ್ಲಾ ಮಕ್ಳಿಗ್ ಊಟ ಮಾಡ್ಸಿ ನಾವು ಟಮಾಡಿ ಕುಂತ್ಕೊಂಡಿದ್ವಿ ನೋಡ್ಕಾಕ.
ಇದ್ ಕೇ ಕೇಕ್ ಎಂಗ್ ಕೆಜಿ ಕೊಟ್ರು?
ಕೇಕ್ ಎರಡ್ ನೂರ್ ಐವತ್ ರೂಪಾಯ್ ಅಂತೆ.
ಹೌದಾ?
ಹ್ಮ
ಡ್ರಸ್ ತರಕ್ ಯಾರ್ ಅಂಗ್ಡಿಗ್ ಓಗಿದ್ರಿ?
ಡ್ರಸ್ ತರಾಕಾ ಎಲ್ಲಾ ಕೊಪ್ಪಳದಾಗ್ ಹೋಗಿದ್ವಿ. ಯಾವ್ದ್ ಚನ್ನಾಗ್ ಅನಸ್ತೈತಿ ಅದನ್ ತಗೊಂಡು
ಹ್ಮು.
ಬಂದ್
ಎಷ್ಟ್ ಬಿದ್ವ್ ವ್ ಡ್ರೆಸ್ಸು?
ಅವ್ ಅಂತ್ ಒಂದ್ ಸಾವ್ರ್ ರೂಪಾಯ್ ಬಿದ್ದಾವು.
ಒಂದ್ ಸಾವ್ರ್ರೂಪಾಯ್.
ಹ್ಞಾಂ.
ಯಾವ್ ಕಲರ್ ತಂದ್ರಿ ಅವ್ರಗೆ, ಡ್ರೆಸ್ಸು?
ಆ ಅಣಾ ವೈಟ್ ಕಲರ್ ತಗೊಂಬಂದೋ ಅಣಾ.
ವೈಟ್ ಕಲರ, ಪ್ಯಾಂಟ?
ಪ್ಯಾಂಟು ಬ್ಲ್ಯಾಕ್ ತಗೊಂಡಾನ.
ಹೌದಾ? ಹ್ಮ್.
ನಾವಿಷ್ಟ್ ಊಟ ಮಾಡಿ ಊ ಟ ಮಾಡದ್ವಿ
ಊಟ ಊಟಕ ಎಲ್ಲಿಗಿದ್ರಿ?
ಅಲ್ಲೇ ಕೊಪ್ಪಳ್ದೊಳಗ್ ಓಟಾಲೊಳಗ್ ಹೋಗಿದ್ವಿ, ಊಟ ಮಾಡೀ ಪಲಾವು ತಿಂದು ಮತ್ತತ್ತಗಲ್ಲ ಬಟ್ಟೆ ತಗೊಂಡ ಹೂವು ಕೇಕ್ ನ್ನಷ್ಟ ತಗೊಂಡು. ಬಂದ್ ಐದು ಗಂಟೆ ಬಸ್ಗೆ.
ಎರಡುವರು ಇಗ ಐದು್ ಐದ್ ಗಂಟೆ ತನ ಅದ್ನೆೆಲ್ಲ ಮಾಡಿದ್ರ.
ಹಾ ಕಾಕ ಜಲ್ಲ ಅಲ್ಲಿ ಅಡ್ಡಾಡ. ಹೋಗಕ್ ಹೇಳ್ಬೇಕ್ ಅಲ್ಲಿ ಎಲ್ಲಿ ನಿಂತ್ಕಬೇಕು
ಹೌದಾ. ಮನೆಗೆಲ್ಲಾ ಆರಾಮದ್ರಲ್ಲ.
ಹಾ ಎಲ್ರೂ ಆರಾಮದರೋರ್ಕ. ಏನೋ ಬರ್ಬೇಕೇತ್ ಬರ್. ತಡೆ.
ಪೋನ್ ಹಚ್ಚಿಲ್ಲವು ನೀವು ಪೋನ್ ಹಚ್ಚಿದರೆ ಬರ್ತಿದೆ ನಾನು
ಹಚ್ಚಿದ್ವಿ ನೀನ್ ಎತ್ಲಿಲ್ಲಪ್ಪಾ ಅದಕ್ಕ ನಾವ ಮಾಡ್ಬಿಟ್ಟವಿ.
ಹೌದ.
ಹ.
ಹ್ಮ್ ಇದು ಭೀಮಾ ಇದಕ್ಕ ಹೋಯಿದ್ನಲ್ಲ ಹುಬ್ಬಳ್ಳಿಗೆ ಯಾವಾಗ ಹೋಗಿದ್ನತ.
ಆಯ್ತಾ ಬೆಳಗ್ಗೆ ನಿನ್ನೆ ಬೆಳಗ್ಗೆ ಹೋಗಿದ್ನ ಆರ್ ಗಂಟೆ ಬಸ್ಗೆ. ಇವತ್ತು ಸಾಯಂಕಾಲ. ಕೆಲ ಬಂದಾನ ಒಂದ್ ನಾಲ್ಕ್ ಗಂಟೆಕ್ಕ.
ನಿನ್ನೆ ಹೋಗಿದ್ದ್ನಾನ ಅಲ್ಲಾ.
ಹಾ ಅಲ್ಲ ನಿನ್ನೆ ಹೋಗಿದ್ದ.
ಏನುತ್ತ ಅಂತಲ್ಲಿ ಹುಬ್ಳಿಗೆ.
ಏನ ಎಕ್ಸಾಮ್ ಇದ್ವಂತೆ ಬರಯಾಕ್ ಹೋಗಿದ್ದ.
ಹ್ಮ್
ಬರ್ದ ಬಂದು
ಒಂದಿನ ಅಲ್ಲೇ ಇದ್ದೇನೆನಾ
ಹಾ ಒಂದಿನ ಅಲ್ಲೇ ಇದ್ದ
ಹ್ಮ್ ಎಷ್ಟೈತಿ ಬಂದಿಮತ್ತ
ಇವತ್ತು ಒಂದ್ ನಾಲ್ಕ್ ಗಂಟೆಕ್ ಬಂದಾನ
ಹೌದಾ ನಿಮ್ಮವ್ವ ಆರಾಮದಳ
ಹಾ ಆರಾಮದಾಲ
ಊಟಾ
ಊಟ ಆಯ್ತು ನೋಡ್ ಕಾಕ್ ನಿಮ್ದ
ನಮ್ದು ಆತಮ್ಮ ನಿಮ್ದ್ ಆತಲ್ಲ
ಹಾ ಕಕಾ ಆತ್ ನೋಡ್ ಎಲ್ರ ಆರಾಮದಾರಲ್ಲ ಅಲ್ಲಿ
ಎಲ್ಲಾರ ಆರಾಮ್ದಾರ ಸೃಜನ ಸೃಜನ ಸಂಜನಾ ಅಲ್ಲ ಆರಾಮದಾರ
ಹ್ಮ ಆರಾಮ್ದಾರ ನೋಡ ಅವ್ರ ಆರಾಮ್ದಾರ ಊಟ ಮಾಡಿ ಕೇಕ್ ತಿಂದ ಅವರು ಮಕ್ಕಂಡ್ರ ಅಲ್ಲೆ
ಇದೇ ಮಾಡಿದು ಉಟ್ಕೆ
ಊಟಕಾ ಪಲ್ಲಾವ್ ಕೇಸ್ ರಿ ಬಾತ್ ಮಾಡಿದ್ವಿ
ಹೌದಾ
ಊಟ ಮಾಡ್ವಿ ಮಕ್ಕಂಡ್ರ ಅವರಿಬ್ರು ಸಂಜನಾ ಸೃಜನಾ
ಹ್ಮ್
ನಾವು ಊಟ ಮಾಡ್ಕ ಕುತ್ಕೊಂಡಿದ್ ನ ಟಿ ವಿ ನೋಡ್ಕಂತ
ಹೌದು ದ್ರಾಕ್ಷಾನಿ ರುಕ್ಮಿಣಿ ಏನ್ ಮಾಡಕ್ಂತಾರ
ಅವರು ಕೇಕ್ ತಿಂದು ಊಟ ಮಾಡಿ ಮಕ್ಕಂಡ್ರ ನೋಡ್ಬೇಕ
ಹೌದು ಮತ್ತೆ ಟ್ಯೂಷನ್ ಗೆ ಹೋಗ ಎಲ್ಲರ ಟೂಷನ್ ಹೋಗಿದ್ರಲ್ಲಿವತ್ತು
ಹಾ ಇವತ್ತು ಕರ್ಕೊಂಡ್ ಹೋಗಿದ್ನಿ ಸರಸ್ವತಿ ಪೂರೋಟ ಪೂಜಿತ್ ಅಂತ ಹೇಳಿದ್ನಲ್ಲಾ ಅದಕ್ಕ ಬಂದಿದ್ರ ಎಲ್ಲಾರ
ಹೌದಾ
ಹ್ಮ್
ಹೌದಾ ಬಸ ಸಪ್ಪ ಸುಧಾಕರ
ಆರಾಮದಾರ ಅವರು ಅವರು ಕೇಕ್ ತಿಂದ ಮುಖಂಡರು ನೋಡಿಗ ಅಲೆ
ಮತ್ತ ಅವ್ರು ಬಂದದರು ಒಂದು ಟ್ಯೂಷನ್ಗೆ
ಅವರು ಬಂದಿದ್ರ ಅಲ್ಲಿ ಪೂಜಾ ಮುಗಸಿಯಮ್ಮನ್ ಮತ್ತೆ ಇಲ್ಲಿ ಮನೆಗ ಕೇಕ್ ಕಟ್ ಮಾಡಿದ್ವಿ
ಹೌದು
ಹ್ಮ್
ಯಶೋಧ ಅರಮಿದ್ದಲ್ಲಾ
ಹಾ ಆರಾಮ್ದಕತ್ ಮಕ್ಕಂಡ ಗುಳಿಗೆ ತಗೊಂಡಕೀ ಅಲೆ
ಮಕಂಡಲ ಮತ್ತೆ ಇದು ಧಾರವಾಡಕ್ಕೆ ಮತ್ತೆ ಚೆಕಾಪ್ ಮಣಸಂಬಕ್ ಅಂತ ಹೇಳಿದ್ರಲ್ಲ ಮತ್ತೆ ಯಾವ ಹೋಗ್ತರ
ಹೋಗ್ಬೇಕಕ ಐ್ತವಾರ ಹೋಗ್ಕ್ ಐ್ತವಾರ ಆದ್ರ ಗದ್ಲಿ ಇರೋದಿಲ್ಲ ಹೋಗ ಬರ್ತಾರ
ಇ ಕೊಪ್ಪಳ ದ ಎಷ್ಟು ಕಿಲೋಮೀಟರ್ ಆಗತ್ತ ಅದು ಧಾರವಾಡ.
ಎರಡು ತಾಸಿಂದ ದಾರ ಐತಿ.
ಎರಡ್ ತಾಸಿಂದಾರಏನಪ್ಪ ಒಂದು ನೂರ ನೂರ ಇಪ್ಪತ್ತು ಕಿಲೋಮೀಟರ್ ಆಗತ್ತಾ.
ಹಾ ಆಗತ್ ಆ ಕಡೆ ಏನ್ ಜಾಸ್ತಿ. ತೀರ್ತ ಬಸ್ ಆರಾಮ
ಗದಿಗ್ಗೆ ಅರವತ್ತು ಕಿಲೋಮೀಟ್ರರ್ ಆಯ್ತಾ.
ಹಾ.
ಗದಲಿದ್ದ ಅತ್ತಾಗ ಹುಬಳಿ ಹರ್ವತ್ತಯ್ತಾ.
ಹಾ ಹಾ.
ಅಲ್ಲಿದ್ದ ಮತ್ತೊಂದು ಹದ್ನಿದ್ ಕಿಲೋಮೀಟರ್.
ಹ್ಮ್.
ಅದಾ.
ಹ್ಮ್. ಅಲ್ಲ ಬಸ್ ಇರ್ ತಾವಲ್ಲ ಐದ್ವಾರ ಗದ್ಲಿರಲ್ಲ ಅಂತ ಆಸ್ಪತ್ರೆ ಹಂಗಾಗಿ ಐದ್ವಾರಾನ ಹೋಗಿ ಚೆಕ್ ಮಾಡ್ಸಕೊಂಡ್ ತಕ್ಯಾವ.
ಮತ್ತೆ ನಿಮ್ದು ಕಾಲೇಜ್ ಯಾವತ್ತ ಐತಿ ದಿನ.
ಕಾಲೇಜ ಎಕ್ಸಾಮ್ ಅ ಈಗ ಒಂದ್ನೇ ತಾರೀಕ ಎರ್ಡ್ನೇ ತಾರೀಕ್ ಈಗ ಓದ್ಕನಕ್ ಬಿಟಾರಮ್ಮ.
ಓ ಹೆಂಗೋ.
ಹ್ಮ್.
ಹೇಗಿದೆ ಇದು ಲಾಸ್ಟ್ ಸೆಮಿಸ್ಟ್ರನೇ ಇದು.
ಲಾಸ್ಟ ಮುಗಿತೆದಿ.
ಎಷ್ಟನೇ ತಾರೀಕು ಇಂದ ಸ್ಟಾರ್ಟ್ ಆಗ್ತವ ಎಕ್ಸಾಮ್.
ಒಂದ್ನೇ ತಾರೀಕ ಎರ್ಡನೇ ತಾರೀಕ್.
ಹ್ಮ್ ಒತ್ತಲ್ಲಿ ಇಪ್ಪತ್ತೆರ್ಡು ಇವತ್ತ ತಾರೀಕ.
ಹ್ಮ. ನಾ ಏನು ಓದಿಲ್ಲ ಹೋಗ್ಬೇಕ ಇಪ್ಪತ್ತೆರ್ಡ ಇವತ್ತು. ನಾಳ್ ಇಪ್ಪತ್ ಮೂರು.
ಅದ್ಮಿ ಶೆತ್ಕ ಹೋಕನ.
ಅಂಗ್ಡಿ ಹೊಕ ನೋಡಾತ.
ಹ್ಮ್.
ಜರಾಕ್ಸ್ ಅಂಗ್ಡಿ.
ಮುಂಜಾಲೆ ಎಲ್ಲಾ ಮನೆಯೊಂದ ಆತ ಮಾಡಿ ಹೊಕಾನ ಏನ್ ನೀವ್ ಮಾಡ್ತೀರ.
ಆತ ಮಾಡ್ತಾನ ಮುಂಜಲ್ಲೆ ಜಲ್ದಿ ಎದ್ದ ಉಲ್ ತಗೊಂಬಂದು ಆಕಳ ಸಗ್ಣಿ ಬಳ್ದು. ತ್ತಲ್ಲ ವರ ಮಾಡಿ, ಮತ್ತೆ ಹಾಲ ಹಿಡ್ಕಂಡು.
ಹ್ಮ್.
ತಾನ್ ರೆಡಿಯಾಗಿ ಜಳ್ಕ ಮಾಡಿ ಅಂಗ್ಡಿ ಹೋಗತ ನೋ ಒಂಬತ್ತು ಗಂಟೆಕ್ ಹೋಗಿ ಒಳ್ಳಿ ಒಂದ್ ಏಳುವರೆಗ್ ಬರ್ತಾನ ಮತ್ತೆ ಅಲ್ಲಿ ಕಂಪ್ಯೂಟರ್ ಮುಗ್ಕ್ಸಂಡ್.
ಹಾ
ಪೆಗ್ನಿಗ್ ಹೋಗಿ ಮತ್ ಒಳ್ ಏಳುವರಿಗ್ ಬರ್ತಾನ ಅವ್ನ್ ಮನಿಗೆ.
ಹೌದಾ.
ಹ್ಮ್.
ಇದು ಕಂಪ್ಯೂಟರ್ ಹೊಕನ್ ಅಲ್ಲ ಎಷ್ಟು ಕೊಡ್ತಾರ ಸ್ಯಾಲ್ರಿ ಅವ್ರು.
ಅಲ್ಲೇ ಒಂದ್ ಐದ್ ಸಾವ್ರನ ಆರ್ ಸಾವ್ರ ಕೊಡ್ತಾರಂತ ಹೇಳಿಲ್ಲ ಆಗಿ.
ಹೌದಾ. ಪಿಗ್ನಿ ಪಿಗ್ನಿ ಕಟ್ಸ್ ಅಂತನಲ್ಲ ಆದ್ರಾಗ ಎಷ್ಟು ಕೊಡ್ತಾರೆ ಪೇಮೆಂಟ್.
ಅದೆಂಗ್ ಮಾಡ್ತನ ಹೆಂಗ್ ಕಡ್ಸಿಗಂತನ ಹಂಗ ಅದ. ಹತ್ತೆ ಜಾಸ್ತಿ ಕ ಕಟ್ಟಿದ್ರ ಜನ ಜಾಸ್ತಿ ಬರ್ತತಿ ಯಾರು ಕಟ್ಲಿಲ್ಲ ಅಂದ್ರ. ಕಮ್ಮಿ ಬರ್ತತಿ.
ಹೌದಾ
ಹ್ಮ್
ಇದು ಮೊನ್ನೆ ನಾಗಳಿಗೆ ಮದಿಗೆ ಹೋಗಿದ್ರಲ್ಲ ಯಾರಾರು ಹೋಗಿದ್ರಿ.
ಹಾ ಕೆವ್ವಾ ಅಣ್ಣಾ. ತನ್ಮೆಸ್ಯ ಗಂಡ ಹೆಂತಿ ಹೋಗಿದ್ರು ಅವ್ರು.
ಹೌದಾ
ಹ್ಮ್
ಹೆಂಗದರಂತ ಅವ್ರು.
ಹ್ಮ್ ಆರಾಮದರ ಬೆಷ್ ಅತು ಮದುವಿ.
ಹೌದಾ
ಹ್ಮ್
ಏನ್ ಮಲ್ಲಪ್ಪರ ಮಲ್ಲಪ್ಪರ್ ಏನ್ಬೇಕ್ ಅವ್ರು.
ಅ ಅವ್ರ ಅಕ್ಕನ್ ಮಗಳಂತೆ.
ಯಾವುರಿಗ್ ಕೊಟ್ಟಾರ.
ಅಲ್ಲೇ ಬೂಡಳಿ ಕೊಟ್ರಂತೆ.
ಬೂದಾಳಿಗೆ.
ಹ
ತರ ಏನ್ ಬ್